ಹಾ ರೀ ನಾವೇ ಹಚ್ಚಕಂದ್ರಿ ನೀವ್ ಹಚ್ಚಿದ್ರಿ ಹೆಂಗ ನವ್ಸತಿ.
ಹಾ ರೀ ಹಂಗಗೆ ಇರ್ತೀವರಿ ಅದು..
ಹೇಳ್ರಿ ಸರ್ ಮತ್ತ.. ಏನು ಮಕ್ಕಾಂತನ್ ಸುಮ್ನ
ಹಾ ಊಟ ರೀ
ಹಾಗ್ಯದ್ರೀ ನಿಮ್ಮಗ
ನಮದ್ ಭೀ ಆಗೇದ್ ನೋಡ್ರಿ ಈಗ ಜಷ್ಟ.
ಏನ್ ಅಸೈನ್ಮೆಂಟ್ ಬರ್ದ್ರಿ
ಹಾ ಅಸೈನ್ಮೆಂಟ್ ಬರ್ತಿವ್ರೀ ಇ ಯಾವ್ದ್ ಅಸೈನ್ಮೆಂಟ್ ರೀ ಮೇಡಮ್ ಅವ್ರದ್ರಿ..
ಮೇಡಮ್ ಅವದಲ್ರರಿ ಮೇಡಮ್ ಅವ್ರ ನಿನ್ನೆ ಸಬ್ಮಿಟ್ ಮಾಡಿದೇವಲ್ರರಿ..
ನಾ ಏನ ಮಾಡಿಲ್ಲ ಅಂದಿಲ್ರಿ..
ಹೌದು ನೀವು ಮಾಡ್ಬಕ್ಕ್ರಿ ನೀವ್ ಹೆಂಗ್ರಿ ನೀವು ಎಲ್ಲಾ ಟಾಪರ್ಸ.. ಅವರೆಲ್ಲ ಅಂದ್ರೆಗ್ರ..
ಏ್ ಟಾಪರ್ ಯಾರ ರೀ ಟಾಪರ್ ನಮ್ ಕ್ಲಾಸ್ ನಾಗ ಏಸು ಅವರ್ರೀ.
ಹ ಅ ತ ಪಾತ್ರಿ ನಗೇಶ..
ಹಂಗಂಗ ತಪ್ಪಾತವ್ರೀ
ಹ ಹೆಂಗಿ್ರರಿ ನೀವ ತಪರ್ರಿ
ಊಟ ಮಾಡ್ರಲ್ರಿ ಮತ್ತೇನ್ ಮತ್ತೇನ್ ಮಾಡಕತ್ತಾರರಿ ನಿಮ ಹಳೆ ಹಳೆದೇವರು.
ಏ ಅರೆ ಅಶ್ವಿಕ ಅವರ್ ಅಶ್ವಿಕ ಅವರು ಮ. ಮಾಕೊಂಡ್ರೀ ಇಏ ಏನ್ ತಿರ್ಗೇಲ್ರರಿ ನಮ್ ದೊಡ್ಡ ಅಳಿಯ ವಿನಯ್ ವಿನಯ್ ಅವರು.. ಅವರು ಶಾಪೂರ್ ವಗ್ಯರ ಅವರು ಅದೇ ಒರು ವಿಡಿಯನ್ ಆಗಲ್ ರೀ ಸರ್ ಅವರು ಅವ್ರು ಹೊಗಳ ಸ್ಟೋರೇಜ ನೋಡ್ರ ಫೋನ್ಸ್ ಗಳು ಹ ಫೋಟೋ ಶೂಟಿಂಗ್ ಸಹ ಸರ ಅವರೆಲ್ಲಾ ಪೂರಾ ನಮಗ್ ಬರಲ್ರರಿ ಆ ನಮನ್ ಮಾಡ್ತೀ ಪಟ ಶ ಅವರು
ಹಾ ಹಾ ಹಾ
ಸಾಕ್ರೆ ಅವರು
ಹಾ ರೀ ನೀವು ಗೇಮ್ ಆಡ್ತೀರಿ ನ್ವ್ ಅವ ಫ್ರೀ ಫೈರ್ ಪಬ್ಜಿ ಏನಾರ
ಸ ಫ್ರೀ ಫೈರ್ ಫ್ರೀ ಫೈರ್ ನಾವ್ ಬಿಟ್ಟು ಮೂರ್ ವರ್ಷ ಐ್ತ್ ಸರ
ಯಾಕ್ರಿ
ಹ ಬುಟ್ಟನ್ ಹಂಗೇರಿ ಸ್ವಲ್ಪ ಯಾವದಿಗೆ ಸ್ವಲ್ಪ್ ತಪ್ಪಿತ್ ಅಬಿಟ್ಟು ಬಿುಟ್ಟ್ದೆ ಚಲೋಂದಸಂಗ ಇದ್ರ ರ ಈ ಸರ್ ಮೊದ್ಲು ಮನೆಗ್ ಏನ್ ಹೇಳ ಮನ್ಯ ಸಮನ್ಗೆ ಹೋದ್ರೆ ಹೋದ್ರ ಹಿಡ್ಾ ಹೇಳದತೀರಿ ಸರ್ ಹೋಗ್ ಸರ್ ಅವನ್ ಒಂದ ಎಷ್ಟಿತ್ ಮಾಡಿದ್ರರಿ ಮೂರು ವರ್ಷ ಇಂದ ಫಿವೆತ್ಯಾಟೂ ಟೂ ಲೆವೆಲ್ ಸರದಂದ
ಹಓ ಗುಣನ ಅಲ್ರರಿ
ಅವಾಗ ತ್ರಿಈ ಟೈಮಿಂಗ್ ಆದ್ರೂ ಸರ ಪ್ರೋ ಪೂರಾ ಪ್ರೋ ರೀ ಈ ಸರ
ಹಾ ಇಲ್ಲಿ ತನ ಒಂದ್ ಅರವತ್ತೈ ಅರವತ್ತೈದ್ ಲೆವೆಲ್ ಹಂಗ ಆತಿತ್ತು ಮತ್ ಅವ
ಅವಾಗೆ ಚಲ್ಸರು ಎಲ್ಲಾ ಪೂರಾ ಮಸ್ತ್ ಅವಾಗ ಐಡಿ ಒಡ ಕೂತಿದ್ದೇ ರೀ ನಾನು ಅದ ಏನಾಯ್ತೇನ್ರೀ ಮತ್ತತ್ದ ನಡಿ ಐಡಿ ಯಾಕ್ ಮಾಡಿದ್ರಿ ಅಂತ ನಾನು
ಅ ಟಾಪಪ್ ಎಲ್ಲ ಮಾಡಿಸ್ತಿದ್ರೇನ್ರಿ
ಹಾ ಸರ್ ಟಾಪಪ್ ಮಾಡಿಸ್ತಿದ್ರಿ ಎಲ್ಲಾ ಬಂಡಾಗ ಸಲ್ಲರ್ಸಿದ್ರಿ ನಮ್ಮಲ್ಲಿ ಗಲ್ ಸ್ಕಿನ್ ಅವೆಲ್ಲ ಸೆಲ್ಲಾ ಚಲೋ ಇದ್ದೇರಿ ಸರ್ ಎಲ್ಲಾ
ಎಷ್ಟನೇ ಸೀಸನ್ ಹಿಡ್ದು ಆಾಳಾತ್ತತ್ದ್ರಿ
ನಾವು ಎಲ್ಲಾ ನೆನ್ಪಾಯ ಬಿಿಟ್ಟಿದ್ರೀ ಎಲ್ಲಾ ಗೇಮಿಂದ ಏನ್ ಅಂತಪ್ಪರಿೀ ಈೀಗೆ ಒಟ್ಟಾ ಫ್ರೀ ಫೈರ್ ಅಂದ ಹುಡ್ಗರ್ ಬಳ ಕುಂತೀವ ಅಂದ್ರೆ ನ್ ನಗು ಬರ್ತವ ಗೇಮ್ೋಿದ್ರೆ
ಹ ಹಂಗದೇನ್ರಿೀ
ಏ ಸರ್ ಮೊದ್ಲ ಆಡರಿಲ್ಲ ನೀವ ಆಡ್ತರನ್ರೀ
ಏ ನಾ ಆಡ್ತಿದ್ದೇರೀ ಮೊದ್ಲ ನಾನು ಎರಡ್ ಸಾವಿರದ ನೂರ್ ನಿಂತ ಆಡಕತ್ತಿದ್ರರಿ
ಹಾ ರೀ
ನನ್ನು ಎರಡು ಐಡಿ ಬ್ಯಾನ್ ಮಾಡ್ಯಿ ಸೀಫರ್ದು
ಯಾರ್ಡ್ ಪೆನ್ ಮಾಡೆ ರೀ
ಎರಡ್ ಐಡಿ ಹೋಗ್ಯವ್ರಿ ಒಂದು ನಲ್ವತ್ ನಲ್ವತ್ತ ಎರಡ ಏನ್ ಐತ್ರಿ ಲೆವೆಲ್
ಹಾ ರೀ
ಒಂದ್ ಇನ್ನೊಂದು ಮೂವತ್ತೈದು ಏಟೋಯ್ತ್ರಿ ಎರಡು ಐ ಡಿ ಬ್ಯಾನ್ ಆಗ್ಯವ್ರೀ
ಹೇಗೆಂದ್ರೆ
ಈಗಿಂದ ಆದ್ ನೋಡ್ರಿ ಒಂದ್ ಐವತ್ತೆಂಟ ಆದ್ರಿ
ಅದಲ್ ರೇಡಿಯೋ
ಹ ಈಗ ಒಂದ್ ನಾಲ್ಕು ವರ್ಷ ಆಯ್ತ್ರೀ ಐಡಿ ತೆಗ್ದು ಅ ಮೊದ್ಲಿನ ಐಡಿ ಅಡ್ಡು ಹೋಗ್ಯವ್ರಿ
ಹ್ಮ್ ಆಡ್ತಿರೇನ್ರಿ ಗೇಮ್
ಏ ಈಗೇನ್ ಜಾಸ್ತಿ ಆಡಲ್ರಿ ಅವಾಗ ಅವವಾಗ ಯಾವಾಗನೋ ಒಂದನ್ಸತಿ
ಹೌದು ಲಿ
ನೆನ್ನೆ ಒಂದ್ ಕಷ್ಟ ಮಾಡ್ದೇವ್ರಿ ನಮ್ ಜ್ಯೋತ್ ಬಂದೋತಿ ನಂಜೋತಿ ಏನ್ ರೀ ನಾ ಅವರು ನಾವು ನಾವಿನ್ನ ಎರಡ್ ರೌಂಡ್ ಆಗವ್ರಿ ನಮ್ಮ
ಆರೆ
ಅವರು ಆರ್ ರೌಂಡ್ ಆಗ್ಯಿವ್ರಿ
ಆ ಸುರ್ತೊಳಗೋಗೆರೆನ್ರಿ ವಿಳಯಾರೆ
ರೌಂಡ್ ಆಗ್ಯವ್ರಿ ಮತ್ತೆ ಯಾರ್ ಗೆದ್ದೇವ್ರೀ ನಾವೇ ದ್ದೇವ್ರೀ ಕಂಬ್ಯಾಕ್ ಮಾಡಿ
ಹಿಂಗ ಹೆಂಗ್ರ
ಹ ಹಂಗೇರಿೀ ಅವರು ಇಮೋಟ್ ಹಾಕ್ದಾರಿ ಅವಡ್ದು
ಹಾ ಹಾ ರೀ
ಹೊಡ್ದ ಹಂಗಸ್ಲತ್ತರಿ ನಮ್ಗ ತೆ ನಮಗೂ ಬಾಳ ಸಿಟ್ಟು ಬಂತ್ರಿ
ಹಾ ರೀ
ಸಿಟ್ಟು ಬಂದು ಜರ ನಾವು ಜರ ರೊಚ್ಚಿಗೆದ್ದ ದಾಡ್ದೇವ್ರ ರೊಚ್ಚಿಗೆ ದಾಡ್ದೇವ್ರ ಜರ ಹಾ ರೀ ಹ್ಮ ದ್ರ ಹಂಗೈತ್ರಿ
ಹಾ ರೀ
ಅಂದ್ರು ಸಲುವಾಗಿ ಜೋರ ಆಮೇಲ್ ನಮ್ ದೊತುರ್ ಬೆಟ್ ಕಟ್ಟಿ್ರಿ ಅವರು
ಹ ಡಿ
ಆಮೇಲೆ ಪೂರಾ ಟಫ್ ಐ್ತ್ ರೀ ಮ್ಯಾಚ್ ಜಗಡ ತೆಗ್ದಿರಿೀ ಅವರು
ಯಾಕ್ರೀ
ನೀವು ಹಾಂಗ ಆಡ್ರಿ ಹಿಂಗ ಆಡ್ರಿ ಪ್ಯಾನಲ್ ಯೂಸ್ ಮಾಡ್ರಿ ಹಂಗ
ಕಟ್ಟ ಹೇಳಿದ್ರಿ
ಹಾ ರೀ ಅಮೌಂಟ್ ಇತ್ರಿ ಅದು ಚರ್ ನಮ್ ದೋಸ್ತ್ ಕಟ್ಟೆನಂತ್ರಿ ಇನ್ನೂರು ಇನ್ನೂರು ಕಟ್ಟೇರರಿ
ಹೌದ್ರೀ
ಹಾ ರೀ ಅವ್ ಒಬ್ಬನೇ ಸೋತ್ರರುನು ಅವ ಒಬ್ಬನೇ ಹಾಕ್ತನಲ್ಲ ತಿನ್ರಿ ಗೆದ್ದ್ರನು ನನ್ಗೆ ಕೊಡುವಂತ ಬಂದನ್ರ
ಹ
ಅದಕೆ ಮತ್ತೆ ನಾ ಅಂದ ಕೊಡಮ್ ತಗ ಕೊಡಮ್ ಅಂದ ಮತ್ತೆ ಕೊಡ ಬಂದ್ರೆ ಎಡ್ಡು ಗೆದ್ದವ್ರಿ ನಾವವು ಗೆಲ್ಲಣ ಅವ ಅವರು ಮತ್ತ ಏನಂತ ನೋಡ್ರಿ ಅವರು ಅಮೌಂಟ್ ನ ಹಾಕಿಲ್ರಿ
ಯಾಕ್ಗೆದ ಒಟ್ಟ ಅವ್ರ ಗೆದ್ದಿದ್ರ ಅಂದ್ರರು ರೊಖ ಹಾಕ್ಷನ್ಚಿದ್ರಿ ನೀವ್ ಗೆದ್ರಿ ಅದೇದ ಹೇಳ ತರೊಂಡರಿ
ಹಾ ರೀ
ಹಾ
ಹಂಗ ಆ ಬಿಡ್ದಿತ್ರಿ ಅದು ಮತ್ತ ಏನೇಲ್ ನೋಡ್ರಿ ನೀವ್ ಹೇಳ್ಬೇಕು
ನಾವೇ ಸರ್ ನೀವ ಹೇಳ
ಇಲ್ಲೇ ಕಾಲ ಹಾಸ್ಟೆಲ್ ನಾಗ ಊಟ ಮಾಡೋದು ಓದೋದು ಬರೆಯೋದು
ಹಂಗ್ರೆ
ಅಪಾ ಗೇಮ್ ಆಡೋದು ಮಲ್ಕೊೋದು ಎಷ್ಟೇನ್ ನಡತದ್ರೀ
ಅಷ್ಟ ಮಾಡಿದ್ರಿ
ಆ
ನಿಮ್ಮಸಲ್ಲಿ ಯೋಗ ಹೋಗ್ರಿ
ಈಗ ಓ್ತನ್ರರಿ ಇನ್ನ ಒಂದ್ ಗಂಟಾ
ಒಂದ್ ಗಂಟೆ ಎಷ್ಟ್ ಗಂಟೆ ಮುಂದೆ ರೀ
ಈಗ ಬಂದಿನ್ರೀ ಒಂದ ಬರೋಣ ನಿಮ ಫೋನ್ ಹತ್ತ ನೋಡ್ರಿ ಒಂದು್ ಹಾಫ್ ಅನ್ ಅವರ್ ಆಯ್ತು ಬಂದು
ಹೌದ್ರಿ
ಹಾ ರೀ ಊಟ ಮಾಡಿ ಈ ಕಡೆ ಬಂದೇ ನೀವು ಫೋನ್ ಹಚ್ಚಿದಾಗ ಅಲ್ಲಿ ಊಟ ಮಾಡಾಕತ್ತಿದ್ರಿ
ಹ ರ
ನಾ ಊಟ ಮಾಡದು ಈ ಕಡೆ ಬಂದೇನ್ರಿ
ಅಲ್ಲಿ ಊಟ ಮಾಡಬೇಕಿಲ್ರರಿ
ಇಲ್ರಿ
ರಮೇಶ ಸೌರಾಷ್ಟ ಲ
ಏ ಮಾಡಿದ್ದಿರಿ ಇಲ್ ಬಿ ಸರಿಯಾಗ ಆದಂತ್ರಿ ಊಟ ಅವತ್ತ್ತು ಒಂದ್ ದಿನ ಯಾವಾಗೂ ಮಾಡ್ಸಿರ್ರಿ ರಮೇಶ್ ಅವರು
ಹಾ ರೀ
ಮಸ್ತ್ ತ್ ರೀ ಅಡ್ಗೆ
ಅಯಾ ಮಸ್ತಾತ್ರಿ ಊಟಲ್ಲಿ ನಾಲಗ್ ವ್ನ ಆದ್ರ ಊಟ ಮಾಡೇ ಹೋಗ್ತನ್ ಅಷ್ಟಲ್ಲಿ ಹಂಗ ಹೋಗಲ್ರರಿ ನಾ
ಹಾ ರೀ ಮಸ್ತ್ ಆತರಿ ಇಲ್ಲಿ ಖಾಲಿ ಅವರು ನಿನ್ನೆ ಹಿಂಗ್ ಪಲ್ಯ ಅದು ಏನ ಮಾಡಿ್ರರಿ ಮಸ್ತ್ ಆಗಿತ್ರಿ ಆಲೂಗಡ್ಡಿ ಪಲ್ಯ ಏನ್ ನಂಬರ್ ಆಗಿತ್ ಹ್ಮ
ಹ ರೀ
ಆ
ಆಳವಡಿ ಪಳ್ಳ ರೀ
ಆ
ಮಸ್ ಮಾಡ್ತ ರೆಡಿಿಗೆ ನೀ
ಏ ಭಾರಿ ಮಾಡ್ತಾರರಿ ಆ ಒಬ್ಬ ಅಣ್ಣ ಅಂತ ಅದನಲ್ರಿ ರೆಡ್ಡಿ ಅಣ್ಣ
ಹಾ ಅ ರೀ
ಆ ರಡ್ಡಿ ಅಣ್ಣ ಭೀ ಬಾರಿ ಅಏನ್ರಿ ಹುಡುಗರಿಗೆ ಎಷ್ಟ ಚಿಂದ ಅತ್ಗೋತನ್ರಿ ಪ
ಅವರು ನೋಡ್ರರಿ ರೆಡ್ಣ ಎಲ್ಲಾ ಬಾರಿ ಎಲ್ಪ್ ಮಾಡ್ತರಿ ಅವ್ರು
ಹಾ ರೀ ನಮ್ಮ ಹತ್ರ ಭ ಆನಲ್ರಿ ನಮ್ಮ ಅಸಲ್ನ ೋಷಿ
ಹ್ಮ ಹ್ಮ
ಹಾ ಜೋಶಿ ಆದನ್ ಏ ನಮ್ ಜೋಶಿ ಬೆಂಕಿನ್ ಜೋಶಿ ಮನಿ
ಏ ಬೆೆಂಕಿನ್ ರೀ ಪೂರಾ
ಏ ಅವನ ಅಪ್ಲೆ ಮನುಷ್ಯ ಎಲ್ ವಿ ನೋಡಿಲ್ರಿ ನ
ನೋಡಿಲ್ರಿ
ನೋಡಿಲ್ಲ
ಹ್ಮ
ಮತ್ತೇ ನ್ ನಡ್ರೀ ಹಣಮಂತಣ್ಣರಗೆ ಆರಾಮ್ ಆಯ್ತಿಲ್ರಿ ಅವ್ರ ಏನೋ ಹಾಸ್ಟೆಲ್ ಬರ್ಲೋಗರಾರ ನಿಮ್ಮ್ ಊರು
ಪೋನೆ ಹಚ್ಚಿಲ್ಲ ರೀ ಅವರಿಗ್ ಸರಾ ಗೊತ್ ಗೊತ್ತಲ್ರಿ ನನ್ಗ ಏನು ಏನ್ ಆಗತ್ ಅವ್ರಿಗೆ
ಏ ಆರಾಮ್ ಇಲ್ಲ ಅನ್ನಕತ್ತರೀ ಲೀವ್ ಆಗಿ ಹಾಕ್ಯಾರಂತೆ
ಎಷ್ಟ ದಿನ ಆಕ್ಯಾರಂತೆ
ಏ ಮತ್ತೆ ಬರಲ್ದು ಒಂದ್ ತಿಂಗಳಯ್ತನೆ ಅವರಿ
ಲೀವ್ ಎಷ್ಟ್ ದಿನ ಹಾಕ್ಯಾರಂತೆ ರೀ
ಒ ಆ ರೀ
ಲೀವ್ ಎಷ್ಟ್ ದಿನ ಹಾಕ್ಯರಂತ್ರೀ
ಏ ಲೀವ್ ಏನೋ ಗೊತ್ತಿಲ್ರರಿ ಆರಾಮಿಲ್ಲಾ ಅಂತ ಅಂದ್ರಿ ಅವ್ರಿಗೆ ಅದೇ ನಿಮ್ ಊರೊರ ಯಾರ್ ಅಂತಲ್ ರಲಿಗೆ ನಿಮ್ಮಗೆ ಪರಿಚಯ ಇದ್ದಾರೆನೋ ಕೇಳ್ದೆ
ಅದೇ ರೀ ನಾ ಗೊತ್ತಿಲ್ರರಿ ಅವ್ರದಂತ ನಾ ಪೋನ್ ಹಚ್ಚಿಲ್ರಿ ಹಚ್ಚೋಗ್ರಿ ಪಾಪ ಆರಾಮಿಲ್ಲ ಅಂದ್ರೆ ಹಚ್ಚೋಗ್ರಿ ಬಾರಿ ಕೇರ್ ಮಾಡುತ್ತಾರೆ ನಮ್
ಏ ಒಳ್ಳೆ ಮನುಷ್ಯನ್ರಿ ಅಣ್ಣ
ಅದೆ ಹನುಮಂತನರ್ ಚಲಾರ
ಆ ರೀ
ಇವ್ರೇ ಸ್ವಲ್ಪ
ಹೆ ಜೋಶಿ ಅವರು ಹೇಳಪ್ಲ ಇರಬೇಕ್ ಅವರು ಜೋಶಿ ಅವ್ರದಾರೆ ಹೇರೋ ಪ್ಲೇ ಏಲ್ ಬಿಟ್ರು
ಅವ್ರ ಬಗ್ಗೆ ಮಾತ್ ಮಾತುಗಳೇ ಬರಲ್ರಿ ಅವ್ರ ಬಗ್ಗೆ ವರ್ಣನೆ ಮಾಡೋದಾಗಲ್
ಹಾ ರೀ ಅವ್ರಲ್ಲೆ ಸುಮ್ಮ ಅವರು ಮೊದ್ಲು ಅಲ್ಲಿ ವೀರೇಶ್ವರ್ ಹಾಸ್ಟೆಲ್ ನಗ ಇದ್ರಂತ್ ಅವ್ರು ಅಡಿಗೆ ಕುಕ್ಕಾಗಿ ಹ
ಮತ್ತ ಈ ಕಡ್ ಬಂದಾರಲ್ರಿ ಅಲ್ಲೆ ಆರಾಮ್ ಇರ್ಬೋದ್
ರ್ ಮಾಡ್ಸರಂತ್ ರೀ ಹುಡುಗರು
ಹೌದ್ರಿ
ಹ ಹುಡುಗರು ಟ್ರಾನ್ಸ್ ಫರ್ ಮಾಡ್ಸಾರಂತೆ ಅವನಿಗೆ
ಅದೇ
ಅದಕ್ಕೆ ತೆಗ್ದಾಕಾರ್ ರೀ ಅವರು ಈ ಕಡೆ ಟ್ರಾನ್ಸಫರ್ ಆಗಿ ಈ ಬಿ ಸಿ ಎಂ ಈ ಬಿ ಸಿ ಎಂ ಗೆ ಬಂದವರ್ ರೀ
ಆ ಇಲ್ಲಿ ಬಂದ್ ಚೊಲ್ ಹೆಂಗನ್ ನಿದ್ದ ಮಾಡಕ ಹದ್ರ ಅಲ್ ತೋವ್ರಿ ನಿಮಗ
ಹ ಹ ರೀ ನಮ್ ರೂಮ್ ನಮ್ ರೂಮ್ ಒಳಗ ಬರ್ತಾರೀ ಬಂದ್ ಆಕಾಶ್ ಸಂತೋಷಿಕಾರಿ ಬೂತಾರೆರ
ಯಾಕ್ರೀ
ಹ ಹಂಗೆ ಅರಿಬೋತಾರೆ ಅವ್ರ ಜರ ಆಕಾಶ ಏನೋ ಜ ಜಡಗ ತೆಗತನಂರೀ ಅವ್ರ ಜೊತೆ
ಆಕಾಶ
ಜಗಡ ತೆಗ್ದಿರಂತೆ ರೀ
ಹಾ ರೀ
ಅದ್ರ ಸಲೋಗ್ಯರ ಅವರು ಹರಿಬಳತಾರ್
ಏನಂದರಿ
ಅದೇ ರೀ ಅವ ಕರ್ಕೊಂಡ್ ಬಂದಿದ್ದಾ ವೀರಭದ್ರ ಅಂದಿಲ್ರಿ
ಹಾ ರೀ
ಆಕಾಶ ಕರ್ಕೊಂಬಂದನಂದ ಹೇಳಳನ್
ಹ್ಮ್ ಅವ್ರ ಮೇಡಮ್ ಅವ್ರ ಮುಂದ್ರೆ
ಹಾ ಮೇಡಮ್ ಅವ್ರರು ಬಂದರಿ
ಹ್ಮ್ ಆಕಾಶ ಏನಂದ್ರೀ
ಯಾರ್ ಕರ್ಕೊ ಬಂದಾರ ಸ ಸಿ ಕ್ಯಾಮರಾ ಚೆಕ್ ಮಾಡ್ರಿ ಅಂತ ತಂದನ್ಅವ
ಹ ರ
ಅಂದ್ರ ಇದೊಂದ್ಸಲ ಏನ್ ಆಗ್ಯದ ಆಗ್ಯದ ಮತ್ತೆ ಮುಂದ ಕರ್ಕೊ್ ಬರ್ಬೇಡ
ಅಂದ್ರೆ ಹುಡುಗರು ಯಾರು ಬರವಲ್ರಂದಿ ಗಡಿ
ಇವತ್ತರ ಬಂದಿಲ್ ನೋಡ್ರಿ ಇದು ಮತ್ತೆ ಮತ್ತೆ ನನಗ ನನಗ್ ಏನ್ ಕೊಟ್ಟಾರೀ ಅದು ಒಂದು ರಿಸಿಪ್ಟ್ ಕೊಟ್ಟಾರೀ ನಿ ನಿ ಪ್ರಿನ್ಸಿಪಲ್ ಕಾಲೇಜ್ ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡ ಕುಮಾರ್ತ್ ಪಟಲ್
ಯಕರಿ
ನೀವೂಎಷ್ಟ್ ಜನ ಹುಡುಗರ್ ಇದ್ರರಿ ಹಾಸ್ಟೆಲ್ ನಾಗ ಏನ್ ನೀವು ಉಪಾಯಾಪಿ ಮಾಡ ರೆ ಅವೆಲ್ಲಾ ಜವಾಬ್ದಾರಿಗಳು ಕಾಲೇಜ್ ಪ್ರಿನ್ಸಿಪಲ್ ವಹಿಸಸ್ಬೇಕಂತ ಸಿಗ್ನೇಚರ್ ಮಾಡ್ಕೊಂಬ ಅಂದ
ನಾಳೆ ಮಡ್ಸಂದ ಕಂಡು
ಹಾ ನಾಳೆ ಮಾಡ್ಸ್ಕೋಬೇಕ್ರೀ ಅದ್ ನನ್ ಕೈದಾಗ ಕೊ ನನ್ ಕೈದಾಗ ಕೊಟ್ಟಾಡ್ರಿ ಅದ ಏನು ಮತ್ ಕಳಿತ ಅಂದ್ರೆ ನಿನಗ ಕಳಿತತ್ ಅಂದ್ರ ನಿಮಗ್ ನಿನಗ್ ಹಾಸ್ಟೆಲ್ ನಾಗ ಇಟ್ಕೊಂಬಲ್ ನೋಡ ಅಂತ ಅಂದ್ರವು
ಹಿಂಗ್ಯಗ್ರಿ ಇದೇನ್ ಪರ ಹೊಸ ಕೇಳದ್ ಬಂತಾರ ಅದೇ ಸ್ಟೇಟ್ಮೆಂಟ್ ಏನಂತದ್ರೀ ಅ
ಅದ್ರೊಳಗೆ ನಮ್ ವೆಟ್ರನಡದವ್ರರು ಅಷ್ಟು ಮಂದಿ ಹೆಸರ ಅವ್ರಿ
ಹ ನಂದನಾ ವೇಂದು
ಇಲ್ರಿ ಇಲ್ ನಿಮ್ದ ಲಿಸ್ಟ್ ಅದ ಏನ್ರರಿ ನಿಮ್ದು
ಏ ನಂದನ್ ಲ ಇಷ್ಟಲ್ಲ ರೀ
ಹ ಲಿಸ್ಟ್ ಇದ್ದವರದ ಆದ್ರಿ ಲಿಸ್ಟ್ ಇದ್ದೋರಗ ಜರ ಸಿಗ್ನೀಚರ್ ಸೀಲ ಉಡುಕೊಂದಟ ಮೇಡ
ಹದೀ ಎಲ್ಲರಿಗ ಒಂದೊಂದು ಲಿಸ್ಟ್ ಕೊಟ್ರಿ ಏನ್ರಿ
ಹಾ ಎಲ್ಲರಿಗ ಒಂದ ಕೊ ಎಲ್ಲರಿಗ ಒಂದೊಂದ ಇಲ್ರಿ ಅದ ಹಾಜರತಿ ಬುಕ್ಪ್ ಆದಾದರೆದು ತೋತ ಸರಿ ಹಾ ಸರಿ ಸರಿ ಇಲ್ರಿ
ಹಾ ಸರಿ